ಹಲೋ ಎಳಕ್ಕಾ ಅಲೋ ಕೇಳಿಸತಿಲ್ವಾ ಆಯ್ ಜೋರ ಮುಂದ ಕೆಲ್ಸ ಎಲ್ಲ ವಾಯ್ಸ ಕಟ್ಟೈತದ ಹಲೋ
ಕೆಳು
ಹಲೋ
ಹಲೋ
ಹಾ ಹೇಳಕ್ ಕಳ್ಸಿದ ಇವಾಗ ಹಲೋ
ಕೆೇಳ
ಹಾ ಆಯ್ತು ನಿಂದು ಹಾ ಹೇಳಿ ಇವಾಗ
ಆಯ್ತಾ
ನಾನೇನು ದೇವಸ್ಥಾನಕ್ಕೆ ಹೋಗ ಸಿಬ್ಬಂದಿ ಊಟ ಮಾಡ್ತಾ ಇದ್ದೀನಿ
ತನ್ಕ ಹೋಗಿದ್ರಿ
ಹ್ಮ್ ಶನಿಮಹಾತ್ಮ ದೇವಸ್ಥಾನ
ಮದೇಶ್ವರ ದೇವಸ್ಥಾನ
ಪ್ಲೀಸ್ ಕಡ್ದಾ ಫಿಜು ಸ್ಕೂಲ್ ಫೀಸು ಕಟ್ದ ಅಂದೆ
ಕಟ್ಟ ಬಿಟ್ಟಿಲ್ಲ ನೀನು
ಟ್ಟಿಲ್ಲ ನಾನು ಎರಡು ಕ ಇದು ಎರಡುಗಡೆ ಬೇರೆ ಸ್ಕೂಲ್ ಸೇರ್ಸಮ್ಮ ಅಂತ ಕೇಳಬೇಕು
ಹ್ಮ್ ನಾನು ಕೇಳಿ ವಿಚಾರ್ಸ್ತಿದೀನಿ
ಹಾ ಸಿನೀ ಮಗ ವೈತನಲ್ಲ
ಹಾ ಪಬ್ಲಿಕ್ ಸ್ಕೂಲು ಪಬ್ಲಿಕ್ ಸ್ಕೂಲು
ಸ ಸಾಕಮ್ನಾ ಮಗಳು ಹೋಯ್ತಲ್ಲ ಬಸ್ ಸ್ಟ್ಯಾಂಡ್ ಇದ್ಗಡೆ
ಹಾ ಸಿದ್ಧಾರ್ಥ ಹಾ
ಆ ನೋಡಮ ವಿಚಾರಸ್ತೀನಿ ಎರಡು ವಿಚಾರಸ್ಬಿಟ್ಟು ಹೆಂಗೈತಿ ಅದ್ರ ಸೇಸ್ತೀನಿ
ಕಾನ್ವೆಂಟ್ ಬೇಡ್ವಾ
ಹಾ
ಎಷ್ಟು ದಿವಸ್ ಕಾನ್ವೆೆಂಟ್ ಬೇಡ್ವಾ ಅಂದೆ
ಹ ನೋಡಮ್ಮ ಡೊನೇಶನ್ ಜಾಸ್ತಿ ಅಂತಾರ ಇವ್ರು
ಎಷ್ಟು ಎಷ್ಟು ಒಂದೇ
ಹತ್ತೊಂಬತ್ತು
ತತ್ತೊಂಬತ್ತ ಟ್ವೆಂಟಿ ಅಂದ್ರಲ್ಲ ಇಪ್ಪತ್ ಸಾವಿರ ಅಂತಿದ್ರು
ಇನ್ ಬುಕ್ಕು ಬಟ್ಟೆಗೆ ಬುಕ್ಕು ಬಟ್ಟಕ್ಕೆ ಬೇಕಲ್ಲ
ಹ
ಅದ್ಕೆ ನೋಡೋದ ಇನ್ನ ಏ ಎರಡನ ವಿಚಾರ್ಸ್ಕೊ ಬರದ ಅನ್ಕೊಂಡಿದೀನಿ
ಅದಕೊಂದು ಐದಾರ ಸಾವಿರ ಹ್ಮ್ ನಾನ ವಿಚಾರ್ಸಿದ್ದೀನಿ ಅದೇ ಇಲ್ಲಿ ಹೇಳ್ದ್ನಲ
ಹಾ ನಾನದ ನೋಡಮ್ಮ ಎರಡೂ ಸ್ಕೂಲ್ ವಿಚಾರ್ಸ್ಕ ಬತ್ ವಿಚರಿಸಿಕೊಂಡ್ ಬರ್ತೀನಿ ಎರಡ್ ಸ್ಕೂಲ್ವೆ ನೋಡ್ಕೊಂಡು ಹೆಂಗತೆ ಅದ್ರ ಮೇ ಡಿಪೆಂಡ್
ಹ
ಹ್ಮ್ ನೀನ್ಕ್ಕ ಊಟ ಆಯ್ತಾ ಕೆಲಸ ಮುಗತಾ ಆ
ಹ್ಮ್ ಹೇಳ್ಬಿಟ್ಟುಹೇಳು ನನ್ಗುನು ಹ್ಮ್ ಆಯ್ತು ಹಲೋ
ಹ ಊಟ ಆಯ್ತಾ ಹಲೋ ಕ ನಿನ್ ವಾಯ್ಸ ಕೇಳಸ ಕೇಳಿಸ್ತಾ ಇಲ್ಲ ನನಗೆ
ಮಾಡ್ಕುದೆ ತಾನೆ ಹಲೋ ಇವಾಗ ಇವಾಗ ಕೇಳಿಸ್ತಿಲ್ಲ ತಿಲ್ವಾ
ಹ್ಮ್ ಹ್ಮ್ ಕೇಳಿಸ್ತಾ ಇಲ್ಲ ಕಟ್ ಕಟ್
ಸ್ಟ್ರಕ್ ಸ್ಟ್ರಕ್ ಆಯ್ತಾ ಐತೆ ಅನ್ಸುತ್ತ ತ್ತೆ
ಹ್ಮ್ ಹ್ಮ್
ಹಾಂ ಪಾಪು ಏನ್ ಮಾಡ್ತಿದ್ದಾಳು ಪಾಪು ಪಾಪು ಏನ್ ಮಾಡ್ತಿದ್ದಾಳು ಒಂದೆ
ಪಾಪಾ ಆಟಡ್ತವ್ರ
ಹ್ಮ್ ಅದು ಯಾವಾಗ ಬಂದನು
ಅದ ಅದೇ ನೋಡ್ರಿ ಸ್ಕೂಲ್ ನೋಡ್ಕೊಂಡು ಬಾ ಅಂತಿನಿ ಬತನ
ಹಾ
ಹ್ಮ್ ನಾನ ಎರಡು ಕಡೆ ವಿಚಾರ್ಸ್ಕೊಂಡ್ ಬತ್ತೀನಿ ಸೋಮವಾರ ಹೋಗಿ ಅದ್ರ್ ಮೇಲ್ ಡಿಪೆಂಡ್ ನೋಡ್ತೀನಿ ಯಾವ್ದು ಅನುಕೂಲ ಆಯ್ತು
ಹಾ ನಿ ಕೇಳ್ಬಿಟ್ಟು ಹೇಳು ನನ್ಗೆ.
ಹಾ ಕೇಳ್ಬಿಟ್ಟು ಹೇಳ್ತೀನಿ ಬಿಡು ಹಾ ಹ್ಮ್ ಸರಿ ಕಕ ಆಯ್ತು ಎಲ್ಲ ಹೇಳ್ಬೇಕು ಏನಂತಿತ್ತು ನಿಮ್ಮಮ್ಮ ಏನಾ ಅಂತಿತ್ತ
ನಮ್ದೇನ್ ಗುಡ್ಗಾಡು ಕಾಡು ಕಾಡಲ್ಲಿದ್ದೀವಿ.
ಸರಿ ಅಲ್ಲೇ ಸೇರ್ಕೊಬಿಡಿ ಬರ್ಬೇಡಿ.
ಹ್ಮ್ ಆಯ್ತು ಬಿಡಪ್ಪಾ. ನೀವು ನಾಡಲ್ಲೇ ಇರಿ ನಾವು ಕಾಡಲ್ಲೇ ಇರ್ತೀವಿ ಕಾಡು ಒಹ್
ಯಾವಾಗ್ ಈ ಕಡೆ ಹಾಕೋದು ಕೆಲ್ಸ? ಹಾ ಹಲೋ ಹಲೋ ಹಲೋ ಯಾ ಕಡೆ ಈ ಮುಗಿಯೋದು ಯಾವತ್ತು ಮುಗಿಯೋದು ಅದು
ನಾ ಲಾಸ್ಟ್
ಕೆಲ್ಸ ಅದು
ನಾಳೆ ನಾಳೆ ಆಮೇಲೆ ಆ ಕಡೆ ಊರಲ್ಲೇ ಹಾಕ್ತಾರೆ ಊರಲ್ಲಾಕ್ತಾರೆ
ಮೂರಲೆ ಹಾಕ್ತಾರೆ ಅದ್ಕೆ ಹಾ ಸರಿ ಅದ್ಕೆ ಕೇಳ್ದಿ ಹ್ಮ್ ಇನ್ನೇನಕ್ಕ
ಅಷ್ಟೇ ಕಣಪ್ಪಾ ಇನ್ನೇನು ಹ್ಮ್ಮ್ ಅವಳು ಅಲ್ಲೇ ಎಸ್ ಟಿ ಓಸ್ ಅಲ್ಲೇ ಎಸ್ ಟಿ ವಿ ಎಸ್ ಅಲ್ಲಿ
ಅಲ್ಲೇ ಸೇರ್ಸಿಯಾ? ಹಾ ಅವ್ಳ್ಗೆಷ್ಟು ಅವಳ್ದು ಇಪ್ಪತ್ತೇನೋ?
ಅವ್ಳ್ಗೆ ಹಾ ಇಪ್ಪತ್ತು.
ಹಾ ನಿನ್ ಬುಕ್ಕು ಬಟ್ಟೆಗೆಲ್ಲ ಸೇರ್ಸ್ ಮೂವತ್ತ್ ಆಯ್ತದೆ.
ಅಲ್ವಾ? ಹಲೋ, ನಿನ್ ಮೊಬೈಲ್ ಕೇಳಿಸ್ ಥೂ! ಒಂಚೂರು ಕೇಳ್ಸಲ್ಲ ಹಲೋ ಹಲೋ ಅಂದ್ ಸಾಕಾಯ್ತದೆ. ಹಲೋ ಹಲೋ
ಯಾ
ಹಲೋ ಹಲೋ ಕಟ್ಟ್ ಆಯ್ತು ಹಲೋ ಕೇಳಸ್ತ ಇಲ್ಲವಕ್ಕ